ನಮಸ್ಕಾರ
ನಮಸ್ಕಾರ ನಾವು ಕಾರ್ಯಯ್ಯಪ್ ಇಂದ ನಿಮ್ಮನ್ನು ಪರಿಚಯ ಮಾಡ್ಕೋಬೇಕತಾ ಇದ್ದೀವಿ
ಹಾ ನಮಸ್ಕಾರ ಏನ್ ಮಾಡ್ತಿದ್ರಿ
ನಾವು ಇದು ಕೆಲ್ಸ ಮಾಡ್ತಾ ಇದ್ದೀವಿ ಬೆಂಗ್ಗಳೂಲ್ಲ ಆಲ್ರೆಡಿ
ಹಾ
ನೀವೇನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ
ಅಂದ್ರೆ ಇವಾಗ ಏನ್ ಮಾಡ್ತಿದ್ದೀನಿ ಅಂತಾನ ಅಥವಾ ಏನ್ ಮಾಡ್ಕೊಂಡಿದ್ದೀನಿ ಅಂತ
ಏನ್ ಮಾಡ್ಕೊಂಡ ತಾಯ ಮಾಡ್ಕೊಂಡಿದ್ದೀರಿ ಅಂತ
ನಾವು ವೈದ್ಯರಾಗಿದ್ದೀವಿ
ಏನಾಗಿದ್ದೀರಾ
ಆ ನಿಮಗೆ
ಹಾ ಮಾತಾಡಿ
ನಿಮ ನೀವು ಬೆ ಇತಿಹಾಸ ಕಥೆಗಳೆಲ್ಲ ತಿಳ್ಕೊಂಡಿದ್ದೀರಾ
ಇಲ್ಲ ಅಷ್ಟೊಂದು ತಿಳ್ಕೊಂಡಿಲ್ಲ ಬಟ್ ತಿಳ್ಕೋಬೇಕು ಸ್ವಲ್ಪ ಸ್ವಲ್ಪ
ಈ ಮಹಾಭಾರತ ರಾಮಾಯಣ ಎಲ್ಲ ಗೊತ್ತಾ
ಇಲ್ಲ ಗೊತ್ತಿಲ್ಲ ನಿಮಗ್ ಗೊತ್ತಾ
ಹ್ಮ ಗೊತ್ತು ಹೇಳ್ತೀನಿ ಕೇಸ್ಕೊಳ್ಳಿ
ಆ ಓಕೆ ಹೇಳಿ
ಹ ಮಹಾಭಾರತದ ಕತೆ ಗೊತ್ತಾ ನಿಮಗೆ
ಇಲ್ಲ ಗೊತ್ತಿಲ್ಲ ಹೇಳಿ
ಮಹಾಭಾರತದಲ್ಲಿ ಮುಖ್ಯವಾಗಿ ಪಾಂಡವ ಅವರು ಮತ್ತು ಕ ಕೌರವರು ಅಂತ ಬರ್ತಾರೆ ಹ ಆ ಪಾಂಡವರಲ್ಲಿ ನಿಮಗೆ ಗೊತ್ತ ದೆ ಪಾಂಡು ಪುತ್ರರು ಯಾರು ಅಂದ್ರೆ ದ ಧರ್ಮಾರಾಯ ಹಾ ಭೀಮಾ ಅರ್ಜುನ ನ ಸದೇವ ಇವರೆಲ್ಲ ಗೊತ್ತಲ್ಲ
ಹ್ಮ್ ಕೇಳಿದಿರಿ
ಕೇಳಿದ್ದೀರಾ ಗೊತ್ತಿ ಗೊತ್ತೇ ಇಲ್ವಾ
ಗೊತ್ತಿಲ್ಲ ಬಟ್ ಕೇಳಿದೀನ ಅಷ್ಟೆ
ಹಾ ಸರಿ ಇವರೆಲ್ಲಾ ಪಾಂಡು ಪುತ್ರರು ಇವನ್ ಎಂಡತಿ ತ್ತ ಯಾರು ಅಂದ
ಹ ಐದು ಜನ ಐದು ಜನ ಗಂಡ್ಮಕ್ಳು ಒಂದೇ ಹೆಣ್ತಿನ
ಹೌದು ಇದ್ಕಿಂತ ನೀವ್ ಬೇರೆ ಕೇಳಿದ್ದೀರಾ ಅ ಕೌರವ ಅಂದ್ರೆ ಅದೆಲ್ಲ ಕೌರವರು ನೂರ ಒಂದು ಜನ ಮಕ್ಕಳು ಗಾಂಧರಿಗೆ
ಹಾ ಹಾ ಹಾ ಹಾ
ಗೊತ್ತಿಲ್ವಾ
ಇಲ್ಲ ಗೊತ್ತಿಲ್ಲ ಹೇಳಿ
ಹಾ ಪಾಂಡು ಹೆಂಡ್ತಿ ಕುಂತಿ ಅಂತ ಹೇಳ್ತವಿ ತಾರೆ ಕುಂತಿಗೆ ಮದುವೆಗಿಂತ ಮುಂಚೆನೆ ಒಬ್ಬ ಮಗ ಹುಟ್ಟಿರ್ತಾನೆ
ಹಾ
ಅದೇ ಕರ್ಣ ಅಂತ
ಓ ಅದು ಫುಲ್ ಪವರ್ಫುಲ್ ಆಗಿದ್ದಾರೆ ತಾನೆ ಅವರು ಶಕ್ತಿ
ಸಕ್ ಹಾಂ ಹೌದು ಅವ್ರು ಹೆಂಗ್ ಕೊಡ್ತಾರೆ ಅಂದರೆ ಅವಳು ಸುಮ್ಮನೆ ಅವ್ಳಿಗೆ ಒಂದು ಮಂತ್ರ ಗೊತ್ತಿರುತ್ತೆ ಒಬ್ಬ ಋಷಿ ಬಂದ್ಬಿು ಹೇಳಿ ಹೇಳಿರ್ತಾನೆ ಈ ಮಂತ್ರ ಹೇಳಿದ್ರರೆ ನಿಮಗೆ ಪುತ್ರ ಪ್ರಾಪ್ತಿ ಆಗ್ತಾನೆ ಅಂತ
ಹ ಹಾ
ಅದಕ್ಕೋಸ್ಕರ ಆ ಮಂತ್ರ ಹೇಳ್ಕೊಡ್ತಾರೆ ಅವಳು ಸುಮ್ಮನೆ ಟೆಸ್ಟ್ ಮಾಡೋಕ್ಕೋಸ್ಕರ ಒಥರ ಅದನ್ನ ಮಾಡ್ತಾಳೆ ನಿಜಾನೋ ಸುಳ್ಳು ಅಂತ
ಹಾ
ಅದಕ್ಕೋಸ್ಕರ ಅವಳು ಮನ್ ಹತ್ರ ಪ್ರಯೋಗ ಮಾಡ್ತಾಳೆ ಆಾಗ ಕರ್ಣ ಉ ತ್ತನೆ ಅವನಾದ್ರೆ ಆ ಕರ್ಣ ಅವ್ಳ ಆ ಕರ್ಣಾನ ಏನ್ ಮಾಡ್ತಳೆ ಅಂತ ಹೇಳಿದ್ರರೆ ಅ ಇವಾಗದ ಅಹ ನಾವೇನಾದ್ರೂ ಮದ್ವೆಗಿಂತ ಮುಂಚೆನೆೇ ಮದ ಮಕ್ಕಳು ಆಗಿದೆ ಅಂತ ಹಳ್ ಗೊತ್ತಾದ್ರೆ ಏನಾದ್ರು ಅನ್ಕೊಂತಾರೆ ಅಲ್ಲಾ
ಹಾ ಹೌದು
ಹೆಂ್ ಬಿುಟ್ಟಿದ್ದಾಳೆ ಅಂತ ಎಲ್ಲ ಪ್ರಶ್ನೆ ಎಲ್ಲ ಬರುತ್ತಲ್ಲ ಅದಕ್ಕೆ ಕೋಸ್ಕರ ಅವಳು ಆ ನೀರ ಲ್ಲ ಒಂದ್ ಬುಟ್ಟೆ ಒಳಗೆ ಕ ಕೌ ಯಾರು ಕರ್ಣನ ಬಿಡ್ತಾರೆ
ಹಾ ಹಾ
ಅದಾದ್ಮೇಲೆ ಪಾಂಡುಗೆ ಅಂದ್ರೆ ಕುಂತಿಗೂ ಪಾಂಡುಗೂ ಮದುವೆ ಆಗುತ್ತೆ
ಹಾ
ಕುತಿಗೂ ಪಾಂಡುಗು ಮದುವೆ ಆದ್ದಾಗ ಆ ಅವರಿಗೆ ಹಟ್ಟದೆ ಐದು ಜನ ಮಕ್ಕಳು
ಹೌದು
ಹ್ಞೂ ಮುಂದೆ ಈ ಪಾ ಪಾಂಡವರು ಕೌರವರು ಪ ಕೌರವರಿಗೆ ಜಾಸ್ತಿ ಆಸ್ತಿ ಮೇಲೆ ಮೋಹ ಅವರಿಗೆ ಎಲ್ಲ ಆಸ್ತಿ ಬೇಕು ಅಂತ ಅವರು ಆ ಇದ್ ಮಾಡ್ತತ್ತ ಆದ್ರೆ ಕೌರವ್ ಪಾ ಎಲ್ಲವರೆಗೂ ಬೇಕು ತಾನೆ
ಹೌದು ಬೇಕು
ಹಾ ಇದಕ್ಕೋಸ್ಕರ ಏನು ಯಾವುದೋ ಆಟ ಆಡ್ತಾರೆ ಯಾವ ಆಟ ದಾಳ್ ದಾಡ ದಾಟ
ಹಾ ಮತ್ತೆ
ಅದ್ರಲ್ಲಿ ಏನ್ಗುತ್ತೆ ಅಂದ್ರೆ ಕೌರವರ್ದು ಪಾಂಡವರ್ ದ
ಹಾ
ಹ ಆಟಾ ಆಡೀದು ಏನು ಕೌರವ್ವನ್ನು ಎಲ್ಲರನ್ನೂ ಸೋಲಿಸ್ತಾ ಸೋಲಿಸ್ತಾ ಬರ್ತಾರೆ
ಒಬ್ಬರೇ ಅವ್ರು
ಹಾ ಪಾಂಡವರ್ನ ಒಂದ ಒಂದು ಇದಕ್ಕೆಲ್ಲ ಈ ಆಟಕ್ ಕಾರಣ ಶಕುನಿ ಗೊತ್ತಿರುತ್ತೆ ನಿಮಗೆ ಶಕುನಿ ಯಾರು ಅಂತ
ಗೊತ್ತಿಲ್ಲ
ಶಕುನ ಯಾರು ಗೊತ್ತಿಲ್ವಾ
ಗೊತ್ತಿಲ್ಲ
ಹಾ ಶಕುನಿ ಯಾರು ಅಂದ್ರೆ ಕೌರವರು ದುರ್ಯೋಧನ ಇದಾನಲಾವ
ಹ
ಅವನ್ ಮಾವನೇ ಶಕುನಿ
ಶಖುನೀ ಅಂದ್ರೆ ಹುಡುಗ ಹೆಸರೇ
ಹುಡ್ಗಿ ಅನ್ಕೊಂಡಿದ್ರಾ
ಅದು ಹುಡುಗಿ ಹೆಸ್ರು ತರ ಇದೆ ಅಲ್ಲ ಯಾರ ಇಟ್ಟಿದ್ದು ಇದು ಅಂದ್ಕೊಂಡೆ
ಹ್ಮ್ ನನಗೆ ಹ ಹೌದು ಅವರು ಮಾವ ಅವರು ಅವರಿಂದನೇ ಅವರಿಂದನೇ ಈ ಯುದ್ಧ ಶುರುವಾಗಿದ್ದು ಅವ್ರ ಮೋಹದಿಂದನೇ
ಹಾ ಹ್ಮ ಅಷ್ಟ ಷ್ಟು ಇದ್ದ ಎಲ್ಲ ನೀಡುವಷ್ಟು ಶಕ್ತಿ ಅವ್ರತ್ರ ಆಂತಾ
ಅಂದ್ರೆ ಇವಾಗ ಇನ್ನೂ ಯುದ್ಧ ಆಗಿಲ್ಲ ದಾಳ ಆಟದಿಂದ ಇನ್ನು ಆಡ್ತಿದ್ದಾರೆ ಇರಿ ತಿನಿ ಹ ಇವಾಗ ಎಲ್ಲಾ ಸೋ ಕತೃ ಕೊನೆಯದಾಗಿ ಏನ್ ನ ಪಣ ಕಿಟ್ರು ಅಂದ್ರೆ ತನ್ನ ಹೆಂಡ್ತಿಯಾದ ದ್ರೌಪದಿನೇ ಪಣಕ್ಕಿಟ್ಟ ತ್ತ
ಪಣಕ್ಕ ಇಟ್ಬಿಟ್ಟ ಅಂದ್ರೆ
ಅವನ್ನ ಮುಂದೆ ಇಟ್ಕೊಂಡು ಆಡ್ದ ಪಣಕ್ಕಿಟ್ಟ ಅಂದ್ರೆ ಏನಂತಾರೆ ಮಾರ್ದ
ಹಾ ಓಕೆ ಓಕೆ ಹ
ಅವಾಗ ದುಶ್ಯಾಸನ ಬಂದ್ಬಿಟ್ಟು ದ್ರೌಪದಿದು ಕೂದಲು ನೀರ್ತ ಆ ವ್ರು ಕೋಣೆ ಇಂದಾ ಹೇಳ್ಕೊಬರ್ತಾಳ ಸಬ್ಯೆಗೆ
ಓ ಹೋ ಓ
ಹಾಂ ಅದು ಇವಳಿಗೆ ತುಂಬ ನೋವಾಗುತ್ತೆ ನನ್ನ ಗಂಡ ನನ್ನ ನನ್ನ ಗಂಡ್ ಐದು ಜನ ಗಂಡ ಇದ್ದರು ಇದು ಕೌ ಪಾಂಡವರಿ ಐದ ಜನ ಇದ್ದಾರಲ್ಲ ಅವರಿಗೆಲ್ಲಾ ಗಂಡ ಹ್ಞ ಐದು ಜನ ದ್ರೌಪದಿ ಗಂಡ ಐದು ಜನ
ಹ್ಮ್
ಹ ಪಣಕ್ ಇಟ್ರಲ್ಲ ಐದ್ ಜನ ಗಂಡ ಇದ್ರರುನು ನಮಗೆ ಹ
ಹೇಳಿ ಹೇಳಿ
ಐದು ಜನ ಗಂಡ ಇದ್ರೂನು ನನ್ನ ಉಳ್ಸ್ಕೊಳಕ್ ಆಗಿಲ್ಲ ಅಂತ ಅವಳಗ್ ಬೇಜಾರಾಗುತ್ತೆ ಅದಾದ್ಮೇಲೆ
ಹ
ಅ ಹೆನೊ ಪಣಕ್ಕಿಡ್ದೆ ಎಲ್ಲ ಹಿರಿಯರು ಇರ್ತಾರಲ್ಲ ಆ ಸಭೆಯಲ್ಲಿ
ಹೌದು ಇರ್ತಾರೆ
ಇ ಬರ್ ಆ ಅವರೆಲ್ಲ ಏನ್ ಮಾಡ ಏನ್ ಮಾಡ್ತಾರೆ ಅಂದ್ರೆ ಅ ಹದಿನಲ್ಕು ವರ್ಷ ವನವಾಸ ಕಳಿಸ್ತಾರೆ
ಹ ಓಕೆ
ಹ್ಮ ಅದ್ ಹದ್ಮೂರು ವರ್ಷ ವನವಾಸ ಆದ್ರೆ ಹದ್ಮೂರ್ ವರ್ಷ ಕಾಡಲ್ಲೇ ಅವ್ರ ಜೀವನ ಕಳಬೇಕು ಯಾರ್ಯಾರು ಅಂದ್ರೆ ಧರ್ಮರಾಯ ಭೀಮಾ ನಕುಲಾ ಸಹ ದೇವ ಅರ್ಜುನ ದ್ರೌಪದಿ ಈ ಆರು ಜನ
ಹಾ
ವನವಾಸ ಸ ಇದರಲ್ಲಿ ಕಳಬೇಕು
ಹ್ಮ್ ಹ್ಮ್
ಅದಾದ್ಮೇಲೆ ಹಾದನರ ಹದಿಮೂರು ವರ್ಷ ನಾನು ಹಿಂಗೂ ಆಯಿತು ಅದು ಹದನಾಲ್ಕನೇ ವರ್ಷ ದಲ್ಲಿ ಏನು ಮಾಡಬೇಕು ಅಂದರೆ ಅವರು ವೇಷ ದಾರಿಯಾಗಿರ ರ್ಬೇಕು ಅಂದರೆ ಅವರು ಐಡೆಂಟಿಟಿನ ಮುಚ್ಕೊಳ್ಬೇಕು ಇವಾಗ ಅಹ ಉದಾಹರಣೆಗೆ ಇವನು ಧರ್ಮರಾಯ ಅಂತ ಯಾರಿಗೂ ಗೊತ್ತಾಗಬಾರ್ದು
ಹ
ಆಥರ ಮುಚ್ಕೊಬೇಕು
ಹಾ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ